ಊಟ ನೋಡ್ತಾ ಇದ್ದೆ ನೀನು
ನಾನು ಏನಿಲ್ಲ ನೋಡಿ ಇವಾಗ ಊಟ ಆಯ್ತು ಸುಮ್ನೆ ಕೂತಿದ್ದೆ ಎಲ್ಲ ಆರಾಮ
ಹಾ ಆರಾಮಿದಿ ನೀವು
ನಾನು ಆರಾಮಿದ್ದೀನಿ ನೋಡು ಮನೆಯಲೆೆಲ್ಲಾ ಆರಾಮಾಗಿದ್ದಾರಾ
ಹ್ಮ್ ಎಲ್ಲಾ ಆರಾಮಾಗಿದ್ದಾರೆ ನಿಮ್ಮ್ ಮನೇಲಿ
ನಮ್ಮಲ್ಲೇ ಇದ್ದಾರೆ ಮತ್ತೆ ಹೆಂಗ್ ನಡೀತಿದೆ ಸ್ಟಡಿ ಎಲ್ಲ ಓದಬೋದಲ್ಲ ಚೆನ್ನಾಗಿ ಮಾಡ್ ತಿದಯಾ
ಅಡಿ ಮಾಡಕ್ ಏನು ಪ್ರಾಬ್ಲಮ್ ಇಲ್ಲ ಕಣೆ ಆದ್ರೆ ಇಲ್ಲಿ ಮೇಂಟೆನೆನ್ಸ್ ಮಾಡೋಕೆ ತುಂಬಾ ಕಷ್ಟ ನೀನ್ ಯಾವತರ ಮಾಡ್ತಿದ್ದೀಯಾ ಮಾಡ್ತಿದೀಯಾ
ನಾನು ಅದೇ ಕಣೆ ಇವಾಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋದು ಅಂದ್ರೆ ಇವಾಗ ನಾನು ಒಂದ್ ನಾಕ ಐದ ವರ್ಷ ಆಯ್ತು ಬಂದು ಯಾವ್ದು ನೆಟ್ಗೆ ಯಾವ್ದು ಕರಿತಾ ಇಲ್ಲ ಎಕ್ಸಾಮ್ಗೆ ನನ್ಗು ಸಾಕಾಗ ಹೋಗಿದೆ ಮನೆಯಲ್ಲಿ ದುಡ್ಡು ಕೇಳಕ್ ಆಗ್ತಿಲ್ಲ ತಿಂಗಳ ತಿಂಗಳ ಪಿ ಜಿ ರೆಂಟು ಒಂತರ ಕಷ್ಟ ಅನ್ನಿಸಬಿಟ್ಟಿದೆ ನಿಮಗೆ
ನನಗೂ ಅಷ್ಟೇ ಕಣೆ ಮನೇಲಿ ನಾವು ಒಂದು ಅಂದ್ರೆ ಈ ಡಿಗ್ರಿ ಲೆವೆಲ್ಗ ಇದ್ದಾಗ ಅಮೌಂಟ್ ಇಸ್ಕಳಕ ಏನ್ ಅನ್ಸಲ್ಲ ಮನೇಲಿ ಈಗ ನಾವೇ ದುಡಿಯಂಗಿದ್ದು ಮನೇಲಿ ಕೇಳ್ಬೇಕು ಅಂದ್ರೆ ತುಂಬಾ ಹಿಂಸೆ ಅನ್ಸುತ್ತೆ ಅದನ್ನ ಯಾರಾಗ ಹೇಳ್ಕೊಳಕ್ಕ ಆಗಲ್ಲ
ಅದೇ ಇಷ್ಟು ಡಿಗ್ರಿಲ್ಲ ಆದರೆ ಇನ್ನೋ ಓದ್ತಿರ್ತೀವಿ ದುಡ್ಡು ಕೇಳಿದ್ರೆ ಏನೋ ಸರಿ ಇರುತ್ತಪ್ಪಾ ಅಂತೇಳಿ ಕೇಳ್ತೀವಿ ಅವ್ರು ಕೊಡ್ತಾರೆ ಇವಾಗೂ ಕೊಡಕ ಇಲ್ಲ ಅಂತನ್ನೆಲ್ಲ ನಮ್ದು ಒಂದ್ ಏಜ್ ಬಂದ ತಲಾ ಇಷ್ಟು ವಯಸ್ಸ ಆದರು ಇನ್ನು ನಾವವು ಹಂ ಯಾವ್ದ್ ಎಕ್ಸಾಮ್ ಮಾಡಕ ಆಗ್ತಿಲ್ಲ ಹಂಗೆ ತಿಂಗಗಳ ತಿಂಗ್ಗಳ ಅವ್ರ ನ ಕೇಳೋದು ಅಂದ್ರೆ ನಮಗೂ ಯಾಕೋ ಅಂತ ಮನ್ಸ ಬೇಜಾರ ಆಗ್ತಿದೆ ಅದೇ ತಲೆ ಕೆಟ್ಟ ಹೊಂಟಿದೆ ನೋಡು ಇವ್ರು ನೋಡಿ ಅದೆ ಗೌರ್ಮೆಂಟ್ ಅವ್ರು ಯಾವ್ ಎಕ್ಸಾಮು ಕರಿತಿಲ್ಲ
ಹ್ಮ್ ನೀನಪ್ಪಾ ಏನಿದು ಎ ಹೊಗತ್ತಗೆ ಯಾವ ನೋಟಿಫಿಕೇಶನ್ಸ್ ಬೇರೆ ಇಲ್ಲ ಪಿ ಜಿ ಗೆ ದುಡ್ಡು ಕಟ್ಟಕ್ ಆಗ್ತಿಲ್ಲ ಹಾ ಆದ್ರಗೊಂದು ಕರಿಯಂಗಿಲ್ಲ
ಹ್ಮ್ ಈ ಕಡೆ ಸುಮ್ನೆ ಪಿ ಜಿ ರೆಂಟ್ ಹಾಕೋದು ಆ ಕಡೆ ಲ್ಲೈ ಇದ್ರೆ ಈ ಪೀ ಕಟ್ಟೋದು ಸುಮ್ಮನೆ ದುಡ್ ವೇಷ್ಟು ಮಾಡ್ತಾ ಇದ್ದೀವೊ ಏನೋ ಅನ್ಸ್ಬಿಟ್ಟಿದೆ
ಹ್ಮ್ ನನಗೂ ಒಂದೊಂದ್ಸಲ ಹಂಗೆ ಕಣೆ ಅನ್ಸುದು ಅದ್ ಬಿಟ್ ಸುಮ್ನೆ ಎಲ್ಲಾದ್ರು ಕೆಲ್ಸಕ್ಕಾದ್ರು ಹೋಗಿದಿದ್ರು ಏನೋ ಒಂದ್ ನಮ್ ಖರ್ಚಿಗಾದ್ರು ಆಗಿರೋದು ಅಂತ ಅನ್ಸುತ್ತೆ ನಂಗ ಒಂದೊಂದ್ಸಲ
ಅದೇ ಇವಾಗ ನಾವು ಇವಾಗ ಪ್ರೈವೇಟ್ ಕೆಲ್ಸಕ್ ಹೋಗ್ತಿವಂದ್ರೆ ಇದ್ನೇ ಮೂರ್ ವರ್ಷದ ಹಿಂದೆ ಮಾಡಬೋದಗಿತ್ತಲ ಇಷ್ಟ್ ದಿನ ಗೋರ್ಮೆಂಟ್ ಎಕ್ಸಾಮ್ಗೆ ಹೋಗಿ ಇವಾಗ ಕೆಲ್ಸಕ್ ಹೋಗ್ತಿವಂದ್ರೆ ಅದೆಲ್ಲಾ ವೇಸ್ಟ್ ಎಲ್ಲ ಓದಿದ್ ನಾವು ಅಂತ ಅದು ಒಂದ್ ತರಾ ಅನ್ಸತ್ತ
ಹ್ಮ್ ಮತ್ತೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಇದಕ್ಕೆ ಈ ತರ ಪ್ರಿಪೇರ್ ಆ ಅದೇ ಏನಾದ್ರೆ ಈಗ ಪಿ ಜಿ ಅದು ಟೈಮ್ ಬಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ ಸುಮ್ನೆ ಏನಾದ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡ್ ಆರಾಮಾಗಿ ಓದ್ಕೋಬೊದಲ್ಲ ಅಂತ ಅನ್ಸುತ್ತೆ ಬಟ್ ಟೈಮ್ ಸಾಕಾಗಲ್ಲ ಹ್ಮ್
ಪಾರ್ಟ್ ಟೈಮ್ ಮಾಡಕ್ ಹೋದ್ರೆ ಅದು ಒಂದ್ ಸಿಕ್ಸ್ ಟು ಸೆವೆನ್ ಹವರ ಆಗೋದೆೇ ನಿನ್ಗೆ ಒಂದು ಸುಸ್ತಾಗಿ ಈ ಕಡೆ ಓದು ಅಂದ್ರೆ ಎರಡು ಕಾನ್ಸಂಟ್ರೇಟ್ ಅಗಲ್ಲ ಅದು ಅನ್ ಆಗಲ್ಲ ಇದು ನೆಟ್ಟಾಗಲ್ಲ ನಿನ್ ಮನ್ಸು ಹಾಳು ಟೈಮು ಹಾಳು ಈ ತರ ಆಗುತ್ತೆ
ಹ್ಮ್
ಮಾಡಿದ್ರೆ ಇದು ಮಾಡ್ಬೇಕು ಇಲ್ಲ ಇದು ಮಾಡ್ಬೇಕು ಯಾವ್ ದ್ರೂ ಒಂದ್ ಮಾಡ್ಬೇಕು ಅಂತ
ಹ್ಮ್ ನಾನು ಒಂದ್ಸತಿ ಹಂಗ್ ಅನ್ಸತಲ್ಲಾ ಹಂಗೂ ಯೋಚನೆ ಮಾಡ್ತೀನಿ ಆಮೇಲಿಂದ ಇಷ್ಟು ವರ್ಷ ಓದಿದೀನಿ ಈವಾಗ ಸ್ವಲ್ಪ ದಿನಕ್ಕೆ ದುಡುಕಿ ನಿರ್ಧಾರ ತಗೋಬಾರ್ದು ಅಂದ್ರಲ್ಲಿ ಹಿಂಗು ಇದ ಮಾಡ್ತೀನಿ ಈ ತಲೆ ಕೇಟ್ ಹೋಗುತ್ತೆ
ಹುಡುಕಿ ನಿರ್ಧಾರ ತಗೋಬಾರ್ದು ಅಂತೀವಿ ಬಟ್ ಇನ್ನ ಕಾಲ್ ಪರ್ ಮಾಡ್ಲಿಲ್ಲ ಯಾವ್ದಾದ್ರು ಒಂದು ಕಲದ್ರೆ ನೆಟ್ಟ ಕೊತ್ತು ಓದ್ಕೋಬಹುದು ಇದಕ್ ಕಲ್ದಾರೆ ಇದಕ್ ಓದ್ಬೇಕು ಅಂತ ಅದುೂ ಇಲ್ಲ ಮನೇಲಿ ಮಕ್ಕಳು ಓದ್ತಿದ್ದಾವೆ ಚೆನ್ನಾಗಿ ಒಂದ್ ಮಾಡ್ತೇವೆ ಅಂತ ಆಸ್ತೆ ಟ್ಕೊಂಡ್ಕತಿರ್ತಾರ ಮನೇಲಿ ನಾವ್ ನೋಡಿದ್ರೆ ಇಲ್ಲಿ ಟೆನ್ಷನ್ ಅಲ್ಲಿ ಏನು ಆಗ್ತಿಲ್ಲ ಅಂತ ನಾವ್ ಇಲ್ಲಿ ಚಿಂತೆ ಮಾಡೋದು ಅವರು ಏನು ಆಗ್ತಿಲ್ಲ ಅಂತ ಅಲ್ಲಿ ಚಿಂತೆ ಮಾಡೋದು ಮತ್ತೆ ತಿಂಗಗಳ ತಿಂಗಗಳ ನಮಗ ದುಡ್ಡು ಹಾಕೋದು ಹ್ಮ ಅವ್ರ ನ ಇರಲ್ಲ ಅಲ್ಲ ಎಲ್ಲಾರೂ ಅವರು ಸಾಲ ಮಾಡಿ ಹಾಕ್ತಿರ್ತಾರೆ ದುಡ್ಡು ಇದೊಂದು ನಮಗೆ ತಲೆಯಲ್ಲಿ ಸಿ ಇರುತ್ತೆ
ಅದೇ ಬೇಜಾರೋ ಕಣೆ ಏನ್ ಮಾಡದ ಇವಾಗ
ನೀನ್ ಎಷ್ಟು ವರ್ಷ ಆಯ್ತು ಓದಕತ್ತು
ನಾನು ಅಂದ್ರೆ ನಾನ್ ಸೀರಿಯಸ್ ಆಗಿ ಈತರ ಹೊರಗ ಬಂದ್ ಓದಕಿಡ್ದು ಎರಡು ವರ್ಷ ಆಗೇತೆ ಇದಕ್ಕೂ ಮುಂಚಲಿ ನಮ್ಮ ಚಿಕ್ಕಿಯವ್ರ ಜೊತೆ ಇದ್ದು ಅಲ್ಲ ಓದ್ಕೊತಾ ಇದ್ದೆ
ಹೌದಾ ಅವಾಗಿಂದನೂ ನೀನ್ ಇಿದೆ ಸ್ಪರ್ಾತ್ಕ ತರ ಯಕ್ಷಗನ ಓದ್ತಾರದನ್ ಮತ್ತೇನ್ ಬೇರೆ ಮಾಡಿದ್ದ
ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದಿದ್ದು ಅಂದ್ರೆ ಅವಾಗೆಲ್ಲಾ ಸೀರಿಯಸ್ನೆಸ್ ಇಲ್ಲ ಕಣೆ ಇವಾಗ ಈಗ ಹ್ಮ್
ಇವಾಗ ಏನಾಗುತ್ತೆ ಡಿಗ್ರಿ ಮುಗಸಿದ ತಕ್ಷಣ ಏನ್ ಬೇರೆ ಆಪ್ಷನ್ ಇರಲ್ಲ ಸ್ಪರ್ಧಾತ್ಮಕ ಪರಕ್ಷೆ ಬಂದ್ರೆ ಬೇರೆ ಆಪ್ಷನ್ ಇರುತ್ತೆ ಗವರ್ಮೆಂಟ್ ಜಾಬ್ ಮಾಡ್ಕೋಬಹುದು ಅಂತ ಬರ್ತಿೀವ ಎಲ್ಲಾರು ಹಿ ಬೇರೆ ಕಡೆ ಒಂದು ಸ್ಟಾರ್ಟಿಂಗ್ ಅಷ್ಟ್ ಸೀರಿಯಸ್ನೆಸ್ರಲ್ಲ ಮಜ ಮ ಹಕೊಂಡ್ ಆರಾಮಾಗಿ ಇರ್ತೀವಿ ಅದೇ ಯಾವ್ದರು ಎಕ್ಸಾಮಂ ಕದ್ರೆ ಅವಾಗ ಅವಾಗ ಒನ್ಸುತ್ತೇವ ಇವು ಅವಾಗ ಓದ್ಬೇಕಿತ್ತಲ್ಲ ಟೈಮ್ ವೇಸ್ಟ್ ಮಾಡಿವಿ ಎಂತವಾಗ ವಶಾಬವಿ
ಹ್ಮ್ ನಾ ನ್ಂದ್ರೆ ತುಂಬಾ ಲೇಜಿ ಮಾಡ್ಬಿಟ್ಟೆ ಕಣೆ ಕೋವಿಡ್ ಇಂದ ಆ ಕಡೆ ಎಷ್ಟು ಈಸಿ ಕೇಳೋಾರ ಗೊತ್ತ ಅವಾಗ ನಂದು ಆಲ್ರೆಡಿ ಡಿಗ್ರಿ ಮುಗಿದೋಗಿತ್ತು ಆರಾಮ ನನಗ್ ಮುಂದ್ ಒಂದ್ ಬರಿ ಎಕ್ಸಾಮ್ ಆಗಿತ್ತಲ್ಲ ಒಂತ ಎರಡು ತಿಂ್ಳ ಕೊಂಡ್ ಓದಿದ್ರನು ಕೆಲ್ಸ ಆಗದು ತಲೆಗೆ ಹೋಗ್ತಿರ್ಲಿಲ್ಲ ಅದೇನ ಹೇಳ್ತಾರಲ್ಲ ಅನ್ಬಹದ್್ಮೇಲೆ ಗೊತ್ತಾಗದಂತ ಹ ಹಂಗೆ ಈಗ ಅನ್ಬಾ ಬಂದ ಮತ್ತೇ ಕಾಲ್ ಸ್ವಾಮಿ ಇಲ್ಲ ಆರ್ತಾ ಇದೀವಿ ಎಕ್ಸಾಮ್ ಬರಯಕ್ ಆಗ್ತಾ ಇಲ್ಲ ಹಂಗ ಹಾಗೇತಿ
ಮದೇ ಇವಾಗ ಏನ್ ಮಾಡ್ಬೇಕು ಗೊತ್ತಾ ಆತಿಲ್ಲ ಅಷ್ಟ್ ಕಾಲು ಮಾಡ್ತಿಲ್ಲ ಯಾವವು ತಲೆ ಕೆಟ್ಟ ಹೋಗ್ತಿದೆ ನೋಡು
ಹ್ಮ್ ಹಗೆ ಆಗ್ತಿರೋದು ಒಂದೊಂದ್ಸತಿ ಯನೆ ಎಲ್ಲಾ ಬಿಟ್ಬಿಟ್ಟು ಅವ್ರರು ಇವಾಗೆ ಕರ್ದರು ಸಮೇತ ನಾವೇನ್ ಎಕ್ಸಾಮ್ ಬರಿಂಗಿದಿವ ಅಷ್ಟು ಪ್ರಿಪೇರ್ ಆಗಿದೀವ ಅಂತ ನನಗ್ ನಾನೇ ಒಂದೊಂದ್ಸತಿ ಕ್ವಶನ್ ಹಾಕಂತೀನಿ ಅವ್ರಗ ಎಕ್ಸಾಮ್ ಏನ ಕರೆದ್ ಬಿಿಡ ನಾವು ಓದಿದ್ದ ೀವಾ ನಾವ ಇನ್ನ ಓದ್ಬೇಕು ಸುಮ್ನೆ ಯಾಕ ತಲೆ ಕಟ್ಸ್ಕೋಬೇಕು ಅಂತ ಅನ್ಸುತ್ತೆ ಆದ್ರೂನು ಏನೋ ಎಕ್ಸಾಮ್ ಆಗಿತಾವ ನೋಟಿಫಿಕೇಶನ್ ಆಯ್ತೆ ಅಂದ್ರೆ ಅವಾಗ ಓದೋ್ ಒಂಥರ ಕ್ರೇಜ್ ಚೆನ್ನಾಗಿರುತ್ತಲ್ವಾ ಹಿಂಗ ಆಗಿದೆ ನಾನ ಇದಾಗ್ಲೇಬೇಕು ಅಂತ ಹೇಳಿ ಓದೋದ ಒಂಂತರ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಲೇಜಿ
ಅದು ನಿಜಾನೆ ಇನ್ನೊಂದು ಇವಾಗ ಮೂರ್ ವರ್ಷ ಆಲ್ರೆಡಿ ವೇಸ್ಟ್ ಮಾಡಿವಿ ಇನ್ನೇನ್ ಕಾಲ್ ಆಗುತ್ತ ಇಲ್ಲ ನಮ್ ಪಾಸ್ ಆಗುತ್ತೋ ಇಲ್ಲ ಇವಾಗಾದ ಒಂದ್ ಜಾಬ್ ಮಾಡ್ಕೊಳೋಣ ಅಂದ್ರೆ ಸುಮ್ನೆ ಮೂರ್ ವರ್ಷ ವೆ ಮಾಡಿದ್ವಲ್ಲಾ ಅದನ್ನ ವೇಸ್ಟ್ ಆಗುತ್ತೆ ಅಂತ ಮತ್ತ ಅದ ಒಂದು
ಹ್ಮ್ ಹಿಂಗೇ ಆಗ್ಬಿಟ್ಟೈತೆ ಏನ್ ಮಾಡೋದು ಏನೋ
ಮತ್ತೆ ನಿಮ್ ಮನೇಲಿ ಏನ್ ಕೇಳಿಲ್ಲ ಸಾಕು ಬಾ
ಹೇ ನಮ್ಮನೆ ಲ್ಲಿ ಇಂದೊಂದ್ ಎಕ್ಸಾಮ್ ನೋಡ್ತೀನಿ ಅಂತ ಹೇಳ್ಬಳಿದೀನಿ ಸಾಕು ಬಾ ಮತ್ತೆ ಮದ್ವೆ ಮಾಡ್ಕೊಡ್ತೀನಿ ಓದುಸಿದು ಸಕ್ಕೋ ತಿದ್ದಾರೆ
ಹೌದಾ
ಹ್ಮ್
ನಮ್ಮಲ್ಲಿ ಏನ್ನ್ ಹ್ಮ ಅವ್ರಗೂ ಮತ್ತೆ ಮಕ್ಕಳು ಮೆಟ್ಟಿಗ ಹತ್ಬೇಕ ಅನ್ನೋದ ಇರುತ್ತಲ್ಲ ಇಷ್ಟ ನೋಡ್ತಾರೆ ನೋಡ್ ಏನು ಆಗಿಲ್ಲ ಅಂದ್ರೆ ಅವರು ಹೋಗ
ಅಂದ್ರೆ ಏನಂದ್ರೆ ನಮ್ಮಿಗೆ ಫಸ್ಟ್ ಬುದ್ದಿ ಇರ್ಬೇಕಿತ್ತು ನಮ್ಮ ನಾವ ಫ್ರೀಯಗ್ ಬಿಟ್ಟಿರು ಓದೋಕ್ಕೆ ಎಂತ ಚಾನ್ಸ್ ಇತ್ತು ನಾವಾ ನಮ್ ಕೈಯಾರೆ ಹಾಳ್ ಮಾಡಾಕೊಂಡು ಈಗ ಗೋಸ್ ಬಂದಿ ನೋಡ
ಟೈಮ್ ಕೊಟ್ಟಾರೆ ಅಷ್ಟ್ರಲ್ಲಿ ಏನಾದ್ರು ಮಾಡ್ಕೋಬೇಕು ನನ್ ಯಾವದ್ರು ಕಾಲ್ ಬರ್ನ್ ಜಲ್ದಿ ಆಗ್ಲಿ ಅಂತ ಕಾಯ್ತಿದ್ದೀನಿ
ಇನ್ನು ಸಿಕ್ಸ್ ಮಂತ್ ಅಷ್ಟೇ ನನಗೆ ಟೈಮ್ ಇರೋದು
ಅವ್ರದು ವಯಸ್ಸು ಹೋಗ್ತಿರ್ತ್ತಲ್ಲ ಜಲ್ದಿ ಮಕ್ಕಳು ನಶ ಮಾಡ್ಬೇಕು ಅಂತ ಅವ್ರಗ ಆಸೆ
ಹ್ಮ್ ಅವ್ರು ಆಸೆ ಪಡೋದ್ರಗೆ ಏನ್ ತಪ್ಪಿಲ್ಲ ನಾವ್ ಮಾಡ್ಕೊಂಡಿರೋದು
ಹ್ಮ್
ನಮ್ ಇದಕ್ ಅವ್ರನ್ನ ಒಣೆ ಮಾಡಿದ್ರೆ ಏನೈತಿ ಹೇಳು
ಹೊಣೆ ಅಂತಲ್ಲ ಮ ಮತ್ ಇವಾಗ ಎ ಎಲ್ಲ ಅವ್ರರಿಗೆ ಕೇಳ್ಬೇಕಲ್ಲ ನನ್
ಹ್ಮ್ ಅವ್ರೇ ಏನು ಕೊಡಕ್ ಏನು ಹಿಂಜರಿಕೆ ಮಾಡ್ಕೊಳಲ್ಲ ಬಟ್ ನಾವ ಇಷ್ಟು ಏಜಗ್ ಬಂದ ಅವ್ರಂಗ ಕೆಲಕ್
ಹಾ ನಾವು ಅವ್ರನ್ ಸಾಕ್ಬೇಕು ಈ ಏಜ್ ಅಲ್ಲಿ ಬಟ್ ಇನ್ನು ಅವ್ರನ್ ಕ ತನೆ ನಾವೇ ದುಡಿ ಕೇಳುವಂಗ ಆಗ್ತಿರಿ ಅಂತ ತಲೆಲರ ಡೈಲಿ ಇರುತ್ತೆ
ಹ್ಮ್
ಅವ್ರು ಇನ್ನ ಬಿಸನ್ಗದೆಷ್ ಎಷ್ಟಂತ ಕೆಲ್ಸ ಮಾಡಿ ಮಾಡಿ ಹಾಕ್ಬೇಕು ನಮ್ಗೆ ಅಂತ
ಮತ್ತೆ ನಂಗೆ ಒಂದೊಂದ್ಸತಿ ಹಿಂಗೆ ಈ ತರ ನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ತಲೆ ಕೆಡ್ಸ್ಕೊಂಡು ಓದಕ್ಕೆ ಮನ್ಸಗಲ್ವಲ್ಲ ಹ ಅಯ್ಯೋ ನಾ ನಿಂಗ್ ಟೈಮ್ ವೆಸ್ ಮಾಡ್ತೀವಿ ಅಲ್ ನಮ್ಮ ಅಪ್ಪ ಅಮ್ಮ ಹಿಂಗ ಹೊಲ್ದ ಬಿಸಲ ಬಿಸಲು ಅಂದಂಗೆ ಇದು ಮಾಡ್ತ ನಾವ್ ಸ್ವಲ್ಪ ಪಿ ಜಿಯಿಂದ ಲೈಬ್ರರಿಗ್ ಹೋಗಕಿನಿ ಅಪ್ಪಾ ಎಷ್ಟು ಬಿಸ್ಲು ಅಂತ ಅನಂತೀವಿ ಅವ್ರ ಅಡಿ ಬಿಸಲಾಗಿ ಹ್ಮ್
ಸಲುವಾಗಿ
ಹ್ಮ್ ಇದ್ದು ಎಷ್ಟು ಕಷ್ಟ ಪಟ್ಟ ಹಣ ಕೊಡ್ತಾರೆ ಆದ್ರೆ ಹ್ಮ್ ಮಾಡದು
ಮಾಡೋಣ ತಗೋಯಿ ನ ಕಾಲ್ಪಲ್ ಮ್ರ ಯಾವ್ದಾದೂ ಒಂದು ಕ್ಲಿಯರ್ ಮಾಡ್ಕೊಬಿಡಣ ಜಲ್ದಿ ಆದ್ರೆಷ್ಟಾವ್ರ ಆಸೆನು ನಾವ್ ಇದ ಪೂರೈಸ್ಬೇಕಲ್ಲ ಇನ್ನೊಂದ್ ಸ್ವಲ್ಪ ಪ್ರಯತ್ನ ಹಾಕಿ
ಹ್ಮ್ ನೋಟಿಫಿಕೇಶನ್ ನೋಂದಾದ್ರೆ ನಮ್ ಕಡೆಯಿಂದ ಆಕ ಎಫರ್ಟ್ ಎಲ್ಲಾ ಆಗ್ಬಿಡ್ತೀವಿ ಅದ ಆಗ್ಲಿ ಬಿಡ್ಲಿ ನೆಕ್ಸ್ಟ್ ಬಟ್ ನಾವ್ ಮಾಡೋ ಪ್ರಯತ್ನ ಮಾಡ್ಬೇಕಾ
ಅದೇ ಇನ್ನ ಸ್ವಲ್ಪ ಜಾಸ್ತಿ ಹಾಕ್ ಸಿಕ್ಬೇಕು ಅಷ್
ಹ್ಮ್ ಹ್ಮ್ ಹ್ಮ್ ಹ ಎಕ್ಸಾಮಂದು ಇದು ಈಗ ಇನ್ನ ಏನ್ ಎಕ್ಸಾಮ್ ಬರಿಬೇಕು ಅನ್ನೋದ್ ಬಂದ್ರೆ ಅವಾಗ ಒಂಥರ ಕಕ್ ಆಗ್ಬಿಡ್ತೀವಿ ನಾವು ಆ ಮೈಂಡ್ಸೆಟ್ಚೇಂಜ್ ಆಗ್ಬಿಡುತ್ತೆ ಎಕ್ಸಾಮ್ ಇದೆ ನಾವ ಎಲ್ಲ ಹೋಗ್ಬಾರ್ದು ಏನು ಅಂತ ಇವಾಗ ಅಂದ್ರೆ ಏ ಏನಿಲ್ಲ ಎಲ್ಲಾದ್ರೂ ಹೊರಗೆ ಹೋಗ ಬಂದ್ರೆ ನಾಳೆ ಹಊದಿರ ಆಯ್ತು ತಗೋ ನಿಂಗೆ ಮಾತಾಡ್ತಿರ್ತಿವಿ ಹ್ಮ್ ಅದೊಂದು ಕೆನೆಯ ನೋಟಿಫಿಕೇಶನ್ ಆಗ್ಲಿ ಅಂತ ಕೇಳದಷ್ಟೇ ನಾವು
ಆಗುತ್ ಅನ್ಸುತ್ತೆ ಈ ಸತಿ ನೋಡೋಣ ಯಾವ್ ಅದಾಗ ಜಲ್ದಿ ಮಾಡ್ಕೊಬಿಡೋಣ ಅಂತ
ಹ್ಮ್ ಯಾವ್ದಾದ್ರೂ ಆಯ್ತು ಒಂದ್ ಆಗ್ಬಿಟ್ರೆ ಸಾಕುಕಣೆ
ಹ್ಮ್ ಅದೇ ಕಾಯ್ತೀರಿಿ ನಾನ್ ಯಾವ್ದ್ು ಆಗ ಆಗ್ ಅಂತ ಮತ್ತೆ ಏನ್ ಊಟ ತಿಂದೆ
ಅಂತದೆೇ ಇಂತದೆ ಅಂತ ಏನಿಲ್ಲ ಒಂದ್ ಆಗ್ಬಿಟ್ರಿ ಅತ್ಲಗೆ ಯಾರನ್ನು ದುಡ್ ಕೇಳಳಂಗಿರಲ್ವಾ ಆಮೇಲೆ ನಮ್ ಮುಂದ ಕೂತ್ಕೊಂಡ್ ಹೋಗ್ಬಹುದು
ಹ್ಮ್ ಸರಿ ಕನೆ ಮತ್ತೆ ಮಾಡ್ತ ತಿಂತವು ಕರಿ ಇಟ್ಟಿದ್ದಾರೆ ಮನೆಯಲ್ಲಿ
ಹ್ಮ ಸರಿ ಆಯ್ತು ಬಾಯ್
ಹಾ ಬಾಯ್